ಒಂದಿನು ಯಾರ್ದಾರ ಅಲಕ್ಕಂತ ನೀನು ಅದಬ
ಸುಮ್ಮನೆ ಅಡ್ಡಾಡ್ಕೊಂತ ಹಿಂಗೆ ಹೋಗಿ ಬಾ
ಹಾ ಹಲೋ ಹ ಏನಕ್ಕೆ ಪಾ ಟೂರ್ ಗೆ ಹೋಗಿದ್ದ
ಊರ ಅಡ್ಡ್ಯಾಡೆ ಬೈಂತ ಹೊಲ್ಲ ಶಫತ ಜಸ್ಟ್ ಅಡ್ಡಾಡಿ ಬಂದ್ವಿ ಪಂಡಿ ಚರಿ ತಿರುವನ್ನಮೈಲ್
ಏಟು ಯತ್ಲ ರಕ್ತದೆ ಏಟ ಯತೆ
ಏನ್ ಏನಾಯ್ತಾ
ರಕ್ ರಾಕೆಟ್ ಹೋಯ್ತು ಅಂದೆ
ಅ ರೊಕ್ಕ ಏಳುವರಿ ಏಳ ಳ ಹ್ಮ್
ಏ ಎಷ್ಟ ದಿನ ಹೊತ್ತ ಇಲ್ಲಿಂತಾರೆ
ಮತ್ತೆ ಮಂಗಳವಾರ ಸಂಜೆ ಕಡಸಿ ಹೋಗಿ ನಾನು ಐದ್ ದಿನ ಐದಾರ ದಿನ ಹೋಗಿಲ್ವವೆ ನಾವು
ಅಲ್ಲಿ ಹಕ
ಎಲ್ಲ ಸ ಅಲ್ಲಿಗ್ ಹೋಗಕ್ಕ ಒನ್ ಡೇ ಫುಲ್ ಹೋಗ್ಯವಿ
ಹ್ಮ್
ಮಾರ್ನಿಂಗ್ ಏಳು ಗಂಟೆ ಗದಗಿಂದ ಮಾರ್ನಿಂಗ್ ಏಳು ಗಂಟೆಯಿಂದ ಒಳ್ಳೆ ನೈಟ್ ಅಲ್ಲಿಗ್ ಹೋಗಿ ಹತ್ತಕ್ಕ ಇಳ್ದೇವಿ ಒಳ್ಳೆ ನಶ ಮೂರು ಕಬ್ಬವಿ ಹನ್ನೊಂದಕ್ಕೆ ಹೋಗಿದೀವಿ
ಅಲ್ಲಿನು ಕೆಲ್ಸ ಅಲ್ಲಿ ಇದು ಅಲ್ಲಿ ಯಾಜೋರುಗಳು
ಪಾಂಡಿಚೇರಿ ಒಳ ದೇವರುಲ್ಲ ಬೀಚ್ ಬರೇ
ಬೀಚ ತವಕ ಬೀಚರಂತ
ಫ್ರೆಂಚ್ ಕಾಲೋನಿ ಅಂತ ಆಗದೆ ಮಸ್ತ್ ಮಸ್ತ್ ಅಲ್ಲಿ ಅಲ್ಲೆಲ್ಲ ಫಾರಿನರ್ಸ್ ಆಗ ಮತ್ ಮತ್ತ ಹುಡುಗಿಯರುಗ
ೊ ಅಲ್ಲಿ ಇದಕ್ಕೆ ಹೋದ ಸುಮ ಐವದಕ್ಕೆ ಹೌದಿಲ್ಲ
ಟೆಂಪಲ್ಿಗೆ ಹೋಗ್ ಬ ಇದಕ್ ತಿರುವವಣಮ ಮಲೆ ಟೆಪಲ್ಗ್ ಬರಾಗ ಮತ್ತೆ ತಿರುವವಣ್ಣಮಲೆ ಅಂತ ತಮಿಳ್ುನಾಡು ಇದ್ರಾಗ ತಿರುವವಣ್ಣಮಲ ಅಂತ ಶಾಲಿ ಟೆಂಪಲ್ ಕೊೋಗಯ್ ಬಂದೀವಿ
ಶೋಕ
ಕ ಬರ್ಬೇಕಾದ್ರೆ ಪಾಂಡಿಚೇರಿ ಅದು ಒಂದು ಕೇಂದ್ರಾಡಳಿತ ಪ್ರದೇಶ ಆದ ಸ ಟ್ ತಮಿಳ್ನಾಡು ಅದು ಅಲ್ಲ ಸಮೀಪ ಐತಿ ಎ ಸಮೀಪಾದ ಅಲ್ಲೇ
ಪಾಯಪಾಯ
ಹೋಗಿ ಬೀಚ್ ಅಡ್ಡಿ ಆಮೇಲೆ ಟೆಂಪಲ್ಕ್ ಹೋಗಿ ಟೆಂಪಲ್ ಮುಗಸಂದ್ ಬೆಂಗಳೂರು ಬಂದ್ ಬೆಂಗಳೂರು ಒಳ ವಿಧಾನಸೌಧ ಆಮೇಲೆ ಕಬ್ಬಾನ್ ಪಾರ್ಕ್ ಚಿನ್ನ ಸ್ವಾಮಿ ಕಡೆಯಾಮ ಹ ಇದು ಕೊಲ್ಲಿ ಅರಮನೆೆಯಲ್ಲಿ ಎಲ್ಲಿ
ಬೆಂಗೂ ಆರ ಮನೆಿ
ಹೋಗಿಲ್ಲಪ್ಪಾ
ಅಲ್ಲಿ ಯಾವ್ದ್ ಹೋಮ ಬಂಗಗಳೂ
ರ ಮ ಕಬ್ಬನ್ ಪಾರ್ಕ್ಗೆ ಕಬ್ಬನ್ ಪಾರ್ಕ್ ಬಿಟ್ಟು ಕಬ್ಬನ್ ಪಾರ್ಕ್ು ವಿಧನ್ಸೌಧ
ಕಪೂಲ್ ಪಾರ್ಕ ನ ವಿಧಾನಸಭಾ ನ ಕಪೂ ಪಾರ್ಕ ಕ ಮ
ಅಲ್ಲ ಅದಾ ಅಲ್ಲೇ ಎಂ ಜಿ ಎಂ ಜಿ ರೋಡ್
ಹ್ಮ್
ಎಮ್ ಜಿ ರೋಡ್ ಇಷ್ಟತ್ನೇ ನಿನ್ ಅಲ್ಲೇ ಅಡ್ಡಡಕತಿದ್ದಿ ಎಮ್ ಜಿ ರೋಡ್ನಾಗ
ಅದೆ ಅಲ್ಲ ಎಲ್ಲ ಅಡ್ಡಲ್ಲಿ ಸ್ವಲ್ಪ ಹೊತ್ಕೊಂತು ಇನ್ನೊಂದು ಫಿಲಮ್ ಶೂಟ್ ನಡಿಯಕತಿತ್ತ ಅಲ್ಲಿ
ಹ
ಹಾ ಬೆಟ್ಟದ ಹುಲಿ ಅಂತಪ ಅದು ಪುಟ್ಟಮ್ಮನ ಮಕ್ಕಳ ಒಳಗ ಕಂಠಿ ಅಂತ ಲ್ಲಲ್ಲೇ
ಹ್ಮ್
ಫಿಲ್ಮ್ ಅಲ್ಲಿ ನಡದಕತಿತ್ತು ಸುಮ್ನೆ ನೋಡಕ್ ಹೋಗ್ದೀವಿ ನೋಡಿ ಬಂದವಿ ಆಟ ಇ ಮಜೆ ಭಾರಿ ಇಂಟ್ರೆಸ್ಟ್ ಬರ್ತ ಬರ ಹೊಯ್ ಬರ್ಬೇಕು ಜೋಡಿ ಇರ್ಬೇಕು ಜೋಡಿ ಜೋಡಿ ಹೋಗ್ಬೇಕು ಬಾರಿ ಇಂಟ್ರೆಸ್ಟ್
ಕಂಡ ಇಡತ
ಗೌಡ್ ನಿಮ್ಗೆ ಹೆಣ್ತಿ ಕರ್ಕೊಂಡ್ ಹೋಗಲಿ ನಿಮ್ ಹೆ್ತಿ ಕರ್ಕೊಂಡು ಹಯ್ಬಾ ಒಂದನ ಟ್ರಿಪ್
ಯಾವತ್ತ ಇಟ್ಟು
ಹಲೋ ನೀನ್ ಹೆಂಡತಿ ಕರ್ಕೊಂಡ್ ಬೀಚ್ ಗೀಚ್ ಒಂದ್ ಸ್ವಲ್ಪ ಹಯ್ ಬಾ ಈ ಲಗ್ನ ಆಗಿಂದ ಎಲ್ಲೆಲ್ಲೋ ಯ ಬೇರೆ ಬೇರೆ ದೇಶ ಹೋಗ್ ಬರ್ತಾರ ಅಂತಪ್ಪ ನೀನ್ ಇದ್ರು ಇಲ್ಲೇ ಇಲ್ಲೇ ಕರ್ಕೊಂಡ ಂದೊಲಗೆ ಎಲ್ಲಿ
ಅಳ ಅಂಜಿನದ ಮ
ಹಾ
ಅಂಜನ ತರ
ಕೆಲ್ಲಿಗೆ
ಅಜ
ಹಾ ಬೇಡ
ಹಕ
ನಡೀಿನ ಅದು ಬ್ಯಾಡಿ ಬಾಳ ಬಾ ಸಲ ಆಯ್ತೆ ಹ ತಿರುಪತಿ ತಿರುಪತಿ ಕರ್ಕೊಂಡ್ರ ನಡತೈತಿ ನೋಡ್
ನಾನು ಹೇಳ್ತೇನೆ ಬರಂಗ
ಯಾಕ್ ಬರಂಗ ನೀ ಕರ್ಕೊಂಡದ್ರ ಬರಂಗನ್
ನಮ್ ಭಾಷೆ ಬರಬೇಕು ಭಾಷೆ ಅವರು ತುಳ್ಗರ್ ಕಲ್ ಮತ್ತೆ ಆ
ಭಾಷೆ ಏನು ಏನು ನಮ್ಗ ಏನ್ ಬರ್ತೈತಿ ನನಗ ನನ್ಗ ನ್ ಬರ್ತೈತ್ ಬಾಸೆ
ಹ್ಮ ಪಾಶಿ ಬರ್ಲ್ ಹತ್ರ
ಏನಿಲ್ಲ ಸುಮ್ಮ ಅಲ್ಲಿ ಏನ ಏನ್ ಕೇಳಕ್ಕೇನ ಏನ ಇದನ ಇಲ್ಲ ಭಾಷೆೆಗೆಷಾನ ಏ್ ಅವ್ರ ಅವ್ರ ಭಾಷೆೇ ಚೇಜ್ ಇರ್ತಲ್ಲ ನಾವ ಒಂದ್ನ್ನೋದು್ವು ಒಂದ ಅನ್ನೋದು ಸು್ ಇಂಗ್ಲಷ್ ನಾಗಾವನೋಂದ ಸ್ವಲ್ಪ ಮಾತಾಡ್ತಿದ್ದವ ಅವ್ರ ಜೊತೆ ಆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಹಿಂದಿ ಮಾತಾಡ್ತಿದ್ದವ ಅಂದ್ರೆ ಹಿಂದಿ
ತಿರುಪತಿಯಾಗಿ ಅಂತ ತಿರುಪತಿ ಒಳಗೆ ಏನು ಅಂತಪ್ರ ಎಲ್ಲ ನಮ್ಮ ಕರ್ನಾಟಕದವರ ಬರ್ತಿರ್ತ ಅಲ್ಯಣ ಮಸ್ ಮಸ್ತ್ ಮ ಸರ್ಶಲ್ಕ್ ಹೋಗಿಲ್ಲ ಸಲ್ಕ್ ಹೋಗಿಲ್ಲ ಮಂತ್ರಾಲಯನೇ ನೋಡಿಲ್ ನ
ಊರ್ ದೂರ್ ಮಾಡತನತ್ರ ಹೋಗ್ಬಾರಿದ್ರಾಗ
ಹಾ
ದೀಪವಳಿ
ವಿ ಶೀರ್ಷ ಅವರು
ದೀಪಾವಳಿ ದೀಪಾವಳಿ ಗೆ ನಾವು ಆಟ ತನ್ನೋದ್ರಾಗ ಎಲ್ಲನ ಒಂದ್ ಕಂಪ್ನಿಗೆ ಆತ್ ಹೋಗಪ್ಪಾ ಅಲ್ಲನ ಬೆಂಗ್ಗಳೂರ ಒಳಗೆ ಒಂದ್ ಕಂಪ್ನಿ ಕೇಳ ಅಥವಾ ಮೊದಲ್ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ಗೆ
ಹ್ಮ್
ಭಾರಿ ಮಜಾ ಬ ಪಾಪೆ ಭಾರಿ ಮಜಾ ಬರ್ತ ಪಾಪೆ ಪಾಂಡಿಚೇರಿ ಒಳಗಂತ ಮಸ್ತ್ ಮಜಾ ಬರ್ತೈತಿ
ಹ
ಮದಾದ್ರು ಕೇಳತಲ್ಲ
ಜೋಡಿ ಜೋಡಿನೇ ಇರ್ತಾರಲವ ಬರೇ ಜೋಡಿ ಜೋಡಿ ನೋಡಿನಿ ಹೆಂಗ ಫ್ಯಾಮಿಲಿ ಬಂದಿರ್ತಾವ ಎಲ್ಲಾ ಬಂದಿರ್ತಾರ
ನೀವು
ಆಲ್ಲ
ಪಬ್ಬುಲಿ ಪಬ್ಬಿನಾಗ ಯಪ್ಪ ಹ ಎಷ್ಟು ಮ ಮಜಾ ಅಲ್ಲಿ ಕುಡಿಯಾರ ಇರ್ಬೇಕಕ್ ನೋಡ ಪಬ್ಲಿ ಒಳಗಂದ
ಎಡ್
ಒಬ್ರಿಗೆ ಎಂಟುನೂರು
ಅಯ್ಯೋ ಯಾಗ್ಬೇಕೇಕು ಅಯ್ಯೋ
ಹ ಮಜೆ ತಿಂಡಿ
ನೀವ್ ಹೋಗಿದ್ರಾನ
ಒಂಬತ್ತು ಜನ ಹೋಗಿವವಿ ಒಂಬತ್ ಜನದಾಗ ಹೆಂಗ್ ಗೊತ್ತನು ಏಳ್ ಸಾವಿರದ ಎಏನೂರ ಎಷ್ಟು ಆಯ್ತು ಅಷ್ಟ ಒಳಗ ಹ ಅಷ್ಟ್ರೊಳಗ ಏನಾರ ತಿನ್ನು ನೀನು ಕುಡಿ ಅಲ್ಲಿ ಕುಡಿ ತಿನ್ನು ಸ್ನಾಯಕ್ಸ್ ಸಿಂಗ್
ಹಾ
ಹಾ ತಿನ್ನ ಇದು ಮಾಡು ಆಮೇಲೆ ಅದ್ರ ಮ್ಯಲೆ ಆಯ್ತ ಅಂದ್ರೆ ಅಮೌಂಟ್ ಕಟ್ಬೇಕು
ಹಾ
ಹ್ಮ್ ನಾಾವವು ಹೋಗಿದ್ದೀವಿ ನಾವವು ಫಸ್ಟ್ ದಿನ ಹೋದ್ಗಳೇನೆ ಹಿ ರೂಮ್ ಇಡ್ದ ರೂಮ್ ಇಡದ್ರಿಂದ ಆಮೇಲೆ ಹೋದ್ವಿ
ಒಗೆಶೀ ಆರಾಮ್ ಡ್ಯಾನ್ಸ್ ಗಿನ್ಸ್ಕೊಂಡದ್ ಹನ್ನೆರರ ತನ ಕೊನದು ಬಂದೇವು
ಅನ್ನೂರ ತಕಾನ
ಹಾ ನೆಡ್ರತಾನ
ಆಐಸ್ಕ್ರೀಮಾಗಲ್ಲತ ಅಲ್ಲಿ
ಹಾ ಏಳುವರೆ ಗಂಟತ ಅಲ್ಲ ಎಪ್ಪ ಹುಡುಗಿಯರ್ಲಿ ಹುಡುಗ್ಯರ್ಸತ್ತರ್ಲಿ ಅಪ್ಪ ಸಿಗರೇಟ್ ಹೆಂಗ ಕುಡಿದ ಉಕ್ಕ ಜಗ್ಗದು ಯಪ್ಪ
ಚಿಕನ್ ಅದ ಚಿಕನ್ ಇರ್ತಾವನ ಅಲ್ಲಿ.
ಚಿಕನ್ ಚಿಕ್ ನಾವ ಏನೇನೋ ತೊಂಡೀವ್ ರೈಸ್. ಏನೇನೋ ಬ್ಯಾರೆ ಬ್ಯಾರೆ ಇರ್ದಂಗ ಇರ್ತೈಲೆ ಏನ ಇರ್ತೈತ ಯಾನ್ ಮೇನ್ಯೂದಾಗ ನೋಡಿನಿ ಅನಸ್ತೈತಿ.
ಹ್ಮ್ ಯಾರು ಬೈಯಂಗೇನ ಅಲ್ ಹುಡ್ಗ್ಯರು ಡ್ಯಾನ್ಸ್ ಹೊಡ
ಯಾ ಯಾಕ್ ಬೈತರ್ ಕುಡಿತಾರ ಕುಂತು ಹುಡುಗ ಹುಡುಗಿ ಕುಂತ ಕುಡಿತಾರ ಸಿಗರೇಟ್ ಸೆತ್ತಳ ಅ ಸ್ತಳಾ
ಅವ್ರ ಅಲ್ಲ ನೀವ ವಾದ್ರಾ.
ನಾವ ಹ್ವಾದ್ರ ಯಾಕ್ ಬೈತರ್ ನಾವ್ ಏನರ ಅಂತೇವೇನ ನಾವು ನಮ್ ಪಾಡಿಗ್ ನಾವು ಕುಣಿತೀರ್ತೆವ್ ಅವ್ರ ಪಾಡಿಗ ಅವ್ರ ಕುಣಿತವ ಅವು ಅವಕುರ್ ಗುಮ್ನಿಯಾಗ ಅವು ಇರ್ತವ ಕುಣಿತಿರ್ತವ ಬಂದ. ಹಿಂಕಾಯಿ.
ಆ
ಅದೆ ಭಾರಿ ಮಜಾ ಬರ್ತಲೆ.
ಮಜಾ ಬರ್ತದ ನೋಡ್ ನಮಗ್ ಯಾಂವ್.
ಇದು ವ್ಹದ್ರತಲ್ಲ ವ್ಹಾದ್ರ ಮಜ ಏನ್ ಅನ್ನದ ಗೊತ್ತ
ಒಂದೇಳೋ.
ಹಪ್ಪಿಗ್ ಪಬ್ಬಿಗ ಬಾರಿ ನಾನು ಫಸ್ಟ್ ಟೈಮ್ ಹೋಗಿನಿ ಪಬ್ಬಿಗಿ ಇದೆ ಫಸ್ಟ್ ಟೈಮ್.
ಪಪ್ಪಿಗಿ ಪಬ್ಬಿಗಿ ಇದೆ ಫಸ್ಟ್ ಟೈಮ್ ಹೋಗಿನಿ ಫಸ್ಟ್ ಟೈಮ್.
ಕುಡಯಾರ್ ಅಂದ್ರ ಕುಡಿಯಾರ ಅಂದ್ರ ವಜ್ಜ ವಜ್ಜೋತೈಲ್ಲಿ ಕುಡ್ಯಾರ ಅಂದ್ರ ವಜ್ಜೋತಲ್ಲಿ ಮತ್ತ ತಮ್ ರುಮ್ನಿಯಾಗ್ ಏಳ್ಕೊಂಡ ಹೋಗಬೆಕ್ ಆತದ.
ಹೆ ಕುಡ್ಲಿಕ್ಕ ಅಂದ್ರು ನೀ. ಕುಡ್ಲಿಕ ಅಂದ್ರ ಕುಡ್ಲಿಕ ಅಂದ್ರ ತಿಳ್ಕೊ.
ಕುಡ್ಲಿಕ್ ಅಂದ್ರ ಸ್ನಾಕ್ಸ್ ಅದ್ ಇರ್ತೈತಿ ಆಯಿ ರೇಟ್ ಇರ್ತವ ದೋಸ್ತ್ ಬರೇ ಒಂದ್ ಲೀಟರ್ ಬಾಟ್ಲ್ಗೆ ಅಲ್ಯ. ಅರವತ್ತ ರೂಪಾಯಿ ಒಳಗ.
ಅದರ ಜೊತಿನೆ ಯಾಡ್.
ಅಬ್ಬೊ
ಆ ಮನಿಯಿಂದ ಒಳಗ ಏನು ಒಯ್ಯಂಗಿಲ್ಲ.
ಅಲ್ ಹೊರಗ.
ಹೊರಗ.
ತೊಂಬರ್ಬದೊನ.
ಹಚ್ಚಲ್ಯ ಏ ಕುಡುದಗೇಸಿ ಕುಡಿಯಕ ಡ್ರಿಂಕ್ಸಾ.
ಹ್ಮ್ ಅವಲ್ ಇವು.
ಏನ.
ಇಲ್ಲೇ ನೀರ.
ನೀರ್ ಹೊರಗ ನಿಂತ್ರ ತೊಂಡ ಹೋಗಂಗಿಲ್ಲ ಅಲ್ಲೇ ಒಳಗೆ.
ಅಲ್ಲೇ ಒಳಗ ನಿಂತರಲೇ ಹೊರಗ ಹಿಂದೆಡೆ ಸಾಕ್.
ತುಂಬ ನೀೇನು
ಕಾಂಗನೂರು ಹತ್ವಾ ಅಂಡಿ ಕುಡಿಬೋದ ಬಿಡು
ಲಡರುಲ್ಲ ಅಲ್ಲಿ ದಸ್ಥಾನದು ಕ ಕಾಲ ಆತ ಕುಣದ ಕುಣದ ಯಾವ್ರಿಗಿ.
ಎದ್ದೋಳ್ಕಂತ ಹೋಗ್ ಅಲ್ ಹಂಗೆ. ಅವೆಲ್ಲ ಗಿದ್ದಲಿ. ಮತ್ತ್ ಹೋಗಮ್ ಬರ್ರಿ.
ಹ್ ನಿಮ್ಮೂನು ಕ ನಮ್ಮುಗ್ ನಮ್. ಹಂಗಗನೇ ಯಾ ದೇಶಕ್ಕ ಒಂದ್ ಸಣ್ಣ ದೇಶಕ್ಕ ಹೋಗಗೇಸಿ. ಗಿಂಡ ಹೆಡ್ತಿ ಹೋಗ್ ಬಂದ್ರು ಅವರ್ ಜೊತಿ.
ಹಾ ರಕ್ಕಿದ್ದೊರ್ ಅವ್ರರ ಮದರಿ ನಿಂದ್ ವೀಡಿಯೊ ಕಟ್ಟಿ ಅಲ್ಲ ಅಂಗಡಿ ಮಾರ. ನಮ್ಮದೇನಪ್ಪ ಯಪ್ಪ ಅವಂದ ಎನ್ ಅದು ಏನಿಲ್ಲ ನಮ್ ಟ್ಯಾಕ್
ಅವನ್ ಒಂದ್ ಹತ್ ಸಾವಿರ ತ ಒಂದ್ಗೆಸಿಬ್ಬರು ನಡಬರ್ ಖರ್ಚ್ ಮಾಡ್ಕೊಂಡ್ ಬರ್ದಂಗಾನ ಹೋಗಿ
ಎ ನುರ ಬಲಗೆಲ್ಲ
ಏನುೋ ನೀನೇ ನೀ ನೀವು ಇಬ್ರೇ ಹೋರಪ್ಪಾ ನೀವ ಇಬ್ರೇ ಗಂಡೆ ಹಿಡ್ತಿು ೋರ ಅಂತ ಹೇಳಕತ್ತ ನಿಮಗ
ಹಾಗದೆ ಇನ್ನೊಂದ ದಿವ್ಸ ಹುಡುಗರು ಹಾೊಂಡ್ ಹೋಗ್ಬೇಕು ಹುಡುಗರು ಹಾಕೊಂಡ್ ಹೋಗಿ ಅವರು ಜೋಡ ಇದಂದ್ ಜೋಡಿ ಅವ್ರಿಗೆ ಅವ್ರಿಗೆ ರೂ್ ಸಪ್ರೇಟ್ ಇತ ನನ್ಗ ರೂ್ ಸಪ್ರೇಟ್ ಇತಾವ ಅವ ಅಲ್ಲಿ
ನಾವವು ತ್ರೀ ಸೇರಿ ಒಂಬತ್ ಜನ ಇದ್ದೇವಿ ಸೆರಿಂಗ ತಗೊಂಡಿದ್ದೀವಿ ತ್ರೀ ಸೇರಿಂಗ್ ತೊಗೊಂಡಿದ್ದೀವಿ ಒಂದ್ ರೂಮ್ ನ ಮೂರ್ ಮೂರ್ ಮಾಡ್ಕೊಂಡಿದ್ದೀವಿ ನಡು ಹಾಲ್ ಕಖಾಲೇನ ಉಳ್ದತ್ತುಯ್
ಮಾಡಡು
ಇಲ್ಲ ನನ್ವ ಎಷ್ಟು ಹತ್ತುವರಿ ಮತ್ತೆ
ರ
ಇ ಜಮ